ಹಾ ಆರಾಮಾಗಿದ್ದಿವಿ
ಆರಾಮ ದೇವ್ರಿ ನೀವು
ಹ್ಮ್ ನಾನು ಆರಾಮದೇ ನೋಡುವ ಏನ್
ಹ್ಮ ಊಟ ಊಟ ತಂಟಿ ನಿಮ್ದು
ಹ್ಮ್ ನಮ್ದು ಆತ್
ಹ್ಮ್ ಏನ್ ಮಾಡಿದ್ರಿ ರೊಟ್ಟಿ ಹಿರಿಕಾಯ ಪಲ್ಲೆ ಬೆಂಡೆಕಾಯಿ ಫ್ರೈಿ ಅಣ್ಣ ಸಾರು ಮಾಡಿದ್ವಿ ನೋಡ್ರಿ ನೀವ ನ್ ಊಟ ಮಾಡಿದ್ರಿ
ಏನಿಲ್ಲ ನೋಡ್ಬ ಇವತ್ ಒಪ್ಪತಿದ್ನಿ ಬಂದ್ ಸ್ವಲ್ಪ ಅವಲಕ್ಕಿ ಮಾಡ್ಕೊತೀನಿ.
ಹ್ಮ್
ಹಿಂಗಾಗಿ ಏನು ಮಾಡ್ಲಿಲ್ಲ ನೋಡ್. ಬೆಂಡೆಕಾಯಿ ಫ್ರೈ ಹಾ ಆರಾಮದೇ ನೋಡುವ ಬೆಂಡಿಕೆ ಪಲ್ಯ ಮಾಡೋಗಲ್ಲ ನೀವು
ಪಲ್ಯ ಮಾಡಲ್ರಿ ಫ್ರೈ ಮಾಡ್ದೇ
ಹೌದನ್ರಿ ಹ್ಮ್ ಹ್ಮ್ ಹ್ಮ್ ಹೇ ಕರೀತೀರಿನ್ ಬನ್ ಬೆಂಡೆಕಾಯಿ ಏನ
ಹುರಿ ಹುರಿತೇವ್ ರಿ
ಹಾ ಹೆಂಗ್ ಹೆಂಗ್ ಮಾಡುದು ನಂಗ ಸ್ವಲ್ಪ ಹೇಳ್ಕೊಡವ ನಾನು ಮಾಡ್ತೇನೆ.
ಬೆಂಡೆಕಾಯಿ ಅವನು ಇದು ಉದ್ದಕ ಹಚ್ಚುದ್ರಿ ಒಂದ್ರಾಗ ನಾಕ್ ಭಾಗ ಮಾಡುದು ಸಣ್ಣ ಎಳೆವು ಎಳೆವು ಎಳೆ ಬೆಂಡೆಕಾಯಿ. ಹ್ಮ್ ನಾಗ ಬಾಗ ಮಾಡಿ ಅದನ್ನ ಎನ್ನೆ ಚಂದಾಗ ಹುರಯುದು
ಹ್ಮ್ ಹ್ಮ್
ಉರುದು ಸ್ವಪ ಸೈಡ್ ಇಡುದ್ರಿ ಅವುನ್ನ
ಹೂ ನ್ ರೀ
ಆ ಆಮೇಲೆ ಅದ ಎಣ್ಣೆ ಅದ ಕಡಯದಾಗ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕ ಸ್ವಲ್ಪ್ ಖಾರ ಉಪ್ಪು ಸಾಂಬಾರ್ ಮಸಾಲೆ ಪುಡಿ ಇರ್ತತಲ್ಲ. ಅದು ಹಾಕಿ ಆಮೇಲೆ ಅವ್ರನ್ನ ಹುರಿದಿದ್ದು ಬೆಂಡೆಕಾಯಿ ಹಾಕಿ ಫ್ರೈ ಮಾಡೋದು ಹ್ಮ್ ಫ್ರೈ ಮಾಡಿ ಸ್ವಲ್ಪ ಮುಚ್ಚಿಟ್ಬಿಡೋದು. ಸಣ್ಣ ಉರಿ ಇಟ್ಟು ಮುಚ್ಚಿಡುದು ಚಲೋ ಹಾಕ ಅನ್ನ ಸಾರು ಮಾಡಿರ್ತಿವಲ್ಲ ಅನ್ನ ಸಾರ್ ಅನ್ನ ಸಾರ್ದಾಗ ಸೈಡ್ ಚಲಾ
ಹ್ಮ್ ಹೌದನ್ರಿ ಹ್ಮ್ ನಣ್ಣೆನ್ ಗಾಯಿ ಮಾಡಿದ್ನಲ್ಲ ಹೆಂಗಾಗಿತ್ತು ಅ ಚಲೋ ಆಗಿತ್ತೇನಾ
ಹ್ಮ್ ಚಲಾಗಿತ್ರಿ ಅದ್ ಹೆಂಗ್ ಮಾಡಿದ್ರಿ ಹೇಳ್ರಿ.
ಅನಾ ಏನಲ್ ಬಿಡ್ಬ ಎಳೆ ಹೂ ಹಿರಿಕಾಯ್ಕೊ್ಬರ್ಬೇಕ ಎಳೆವು ಅಷ್ಟು ಬಲ್ತಿರ್ರ್ಬಾರ್ದ ಅಷ್ಟು ಇದನ್ನು ಇರ್ಬಾರ್ದ ಎಳೆ ಬದ್ನಿ ಹಿರಿಕಾಯಿ ತಗೊಂಡ್ ಬಂದ ಉನ್ನ ಚೆಂದಗೆ ತೊಳಿಬೇಕ ಸೊಪ್ಪ ಅಂದ್ರೆ ಮಣ್ಣು ಪಣ್ಣು ಹತ್ತಿರ್ತಾವಲ್ಲ ಎಣ್ಣೆದು ಹೊಡದಿರ್ತಾರ ರೈತ್ರ ಹಲೋ ಎಣೇದು ಹೊಡಗಿರ್ತಾರಲ್ ರೈತ್ರರ ಹಿಂಗಾಗಿ ಅವನು ತಂದು ಸ್ವಚ್ಛೆಗೆ ತೊಳಿಬೇಕ ತೊಳೋದು ಮ್ಯಾಗಿಗೆ ಎಲ್ಲಾ ಹ್ಮ ಮ್ಯಾಗಿನ್ ಎಲ್ಲಾ ಸಿ ಹಲೋ ಸ್ವಲ್ಪ ಈ ಕಡೆ ಹೊರಗ್ ಬರ್ರಿ ನೆಟ್ವರ್ಕ್ ಇದ್ದಲ್ಲೇ ಹಲೋ ಹಲೋ ಹಾ ಅದನ್ನ ಮ್ಯಾಗಿ ಸಿಪ್ಪಿ ತೆಗಿಬೇಕ್ರಿ
ಹ್ಮ್ ಅದೇನ್ರಿ
ಆಮ್ಯಾಗಿನ್ ದಸ ಹ
ಇಲ್ಲ ಇಲ್ಲ ಮ್ಯಾಗಿನ್ ಸಿಪ್ಪಿ ತಗಿಬೇಕ್ರಿ ತಗದ ಮೀಡಿಯಂ ಸೈಜ್ ಕಟ್ ಮಾಡ್ಕೊಬೇಕ
ಹಾ ಮೀಡಿಯಂ
ಹಲೋ
ಹಲೋ ಚಂದಾಗ ಮಾತಾಡತಿವ್ರಿ ನೀವು ಮಾತಾಡಿ ಕೆಲ ಕೆಲ್ಸದ
ಹಾ ಅದ್ರ ಇಗ ಮಾಡ್ಬೇಡ್ರಿ ಅವ್ನ್ ಎಲ್ಲಾ ಹಂಗ
ಹ್ಮ್ ಇಲ್ಲ
ಹ್ಮ್ ಶೇಂಗಾಕಾಳ ಉರ್ಕೋಬೇಕು
ಹ
ಸಿಂಗ ಕಾಳು ಉರ್ಕೋಬೇಕು ಹುಡ್ಕೊಂಡು ಆಮ್ಯಾಗ ಕೊಬ್ಬರಿ ಟೊಮಾಟೆ ಹಣ್ಣು ಕೊತ್ತಂಬರಿ ಹ ಶಿಂಗಾಕಾಳು ಸೊಪ್ಪ ಗೊಬ್ಬರಿ ಎಲ್ಲಾ ಹಾಕಿ ಮಿಕ್ಸರ್ ಹಾಕ್ಬೇಕು ಮಿಕ್ಸರ್ಗ ಹಾಕಿ ಅದು ಎಣಗಾಯಿ ಏನ್ ಎತ್ಕೊಂಡಿರ್ತೇವಲ್ರರಿ ಅದ್ರ ಒಳಗ್ ತುಂಬಿ ಸ್ವಲ್ಪ ಎಣ್ಣೆ ಹಾಕಿ ನಮ್ಗ್ ಬೇಕಾದಷ್ಟು ಖಾರ ಹಾಕೋಬೇಕು ಬೇಕಾದ್ರ ಒಣಕಾರ ಬೇಕಂದ್ರೆ ಒಣಕಾರ ಹಾಕೊಂಡು ಮಾಡಿದ್ರೆ ಅದು
ಮಸಾಲೆ ಹಾಕ್ತಿರ್ ಬರ್ಲ
ಹ್ಮ ನಡಿತೇತ್ರಿ ನಿಮ್ ಆಪ್ಷನ್ ಬೇಕಾದ್ರ ಒಬೊಬ್ಬರು ಹಾಕ್ತಾರ ಒಬ್ಬೊಬ್ಬರು ಹಾಕಂಗಲ್ಲಾ
ಹ್ಮ್ ಹ್ಮ್
ಅದು ಚಲೋ ಆಗ್ತೈತ್ ಪಲ್ಲರಿ
ಚಲ ಆಗಿತ್ ಅವತ್ತಾರ
ಹ್ಮ ಇಲ್ಲಾಂದ್ರೆ ನೀವು ಹೊಲ್ಪ ನಮ್ಮ್ ಮನೆ ಹ ತಿನ್ನುಂಗುಳ ಹಿರಿಕಾಯಿ ಪಲ್ಯ ಅಂತಂದ್ರ ಹಿರಿಕಾಯಿ ಹಿಂಟಿನೂ ಮಾಡ್ಕೊಬೋದ್ರೆ ಅದನು ಸೇಮ್ ಹಿಂಗ ಮೆಥಡ್ ಸಣ್ಣಗ ಹೆಚ್ಕೊಂಡ್ ಹುರಿಬೇಕು ಸ್ಣಗೆ ಹಾ ಹರಿಕ ಸಣ್ಣ ಉರಿ ಹಚ್ಚಿ ಉರಿಬೇಕ್ರಿ ಚಂದಗ ಹುರದ ಸ್ವಲ್ಪತ್ ಮುಚ್ಚಿಡ್ಬೇಕ್ರಿ ಮುಚ್ಚಿಟ್ಟ ಹೀರಿಕಾಯಿ ಹುರಿತಿರ್ತವಲ್ಲ ಅದ್ರಾಗ ಒಂದ್ ಎರಡು ಹಸಿ ಮೆಣಸಿನ್ಕಾಯಿ ಜೀರಿಗೆ ಬೆಳ್ಳುಳ್ಳಿ ಅಲ್ಲ ಕೊತ್ತಂಬರಿ ಹಾಗೆ ಅ ಉರ್ಕೋಬೇಕ್ರಿ ಹುರ್ಕೊಂಡು ಆಮ್ಯಾಗ ಅದನ್ನ ಸಣ್ಣಗ ರುಬ್ಕೋಬೇಕ ಈ ಕಡೆ ಸ್ವಲ್ಪ ಒಂದ್ ಎಡಡು ಒಣನ ಮ ಚಿಂತಾಯಿ ಕರ್ಮೆಹೂ ಸಾಸಿವೆ ಒಗ್ಗರಣೆ ಕೊಟ್ಟ ಅದ್ ರುಬ್ಬಕೊಂಡಿರ್ತಿವಲ್ ಪೇಸ್ಟ್ ಹಾಕಿರ ಅದು ಭಾರಿ ಆಕ್ತೇತ್ರಿ ಬಿಸಿ ರೊಟ್ಟೆ ಹಾಕ್ತಿಂದ್ರ ಅದು ಚಲೋ ಆಗ್ತದೆ ಹಿರಿಕಾಯಿ ಚಟ್ನಿ ಈಗ ಮಕ್ಳ ಹಿರಿಕಾಯ ಎಂದ್ರ ನ ಯಾಕ್ ತಿಂತೇನೆಂತಾರ ಅದ್ರ ಬದ್ ಹಿಂಗ ಚಟ್ನಿ ಚಟ್ನಿ ಮಾಡಿ ನೀರ್ ದೋಸೆ ಅಥವಾ ಚಪಾತಿ ರೊಟ್ಟಿ ಹಿಂಗ ಹಚ್ಚಿ ಸುಳಿ ಸುತ್ಕೊಟ್ರ ಮಕ್ಳ ತಿಂತಾವ
ಚಲೋ ಆಕತ್ತ
ಹಾ ಚಲೋ ಆಕತ್ರಿ ಒಂದ್ ಮಾಡ್ ನೋಡ್ರಲ ರೀ ಈಗ ಹುಡ್ಗರ್ ಹಂಗ ಪಲ್ಯ ಹೀರಿಕೆ ಪಲ್ಯ ಅಂದ್ರ ಮಕ್ಕ ಚಸ್ತಾರ ಅವರು ತಿನ್ನಕ್ ಹ್ಮ್ ಅದ್ರ ಬದ್ ಹೆಂಗ್ ಮಾಡಿಕೊಟ್ರ ಬಾಳ ಪ್ರೀತಿಯಿಂದ ತಿಂತಾವ್ರಿ
ಹ್ಮ ಮಾಡ್ತನ್ಂತದ ನಾಳಿ ಟಿಫಿನ್ ಬಾಕ್ಸಿಗೆ
ಹಾ ಒಂದು ಮಾಡಿ ನೋಡ್ರಿ ತಿಂತಾರ ಹುಡ್ಗರ ಹ್ಮ್ ಮತ್ರಿ ಮತ್ತೇಏನ ಸ್ಪೆಷಲ್ ಮಾಡಿದ್ರಿ ಈಗ ಮೊರಮ ಆಗ್ಬ ಮತ್ತತ್ ಏನೇನ್ ಸ್ಪೆಷಲ್ ಮಾಡ್ತೀರಿ
ಮರಮ್ಮ ಹಬ್ಬಕ್ ನಮ್ಮ ಊರ್ ಕಡೆ ನಮ ಸೈಡ್ ಎಡಗೆ ಮಟನ್ ಕೊಡ್ತಾರ ನೋಡ್ರಿ
ಎಲ್ಲಾರೂ ಮಟನ್ ಮಾಡಿ ಎಡಿ ಹಿಡಿತಾರ್ರೀ ಹೌದ್ರೀ ಮಟನ್ ಚಿಕನ್ ರೀ ಹ್ಮ್ ಹ್ಮ್ ಮಟನ ನೀವು ಮಟೆನ ಮಾಡ್ತೀರೇನ
ಹ್ಮ ಮಾಡ್ತಾರ ಹ್ಮ್
ನೀವ್ ಹೆಂಗ್ ಮಾಡ್ತಿರಿ ನೀವ್ ಹೆಂಗ್ ಮಾಡ್ತೀರಿ ಮಟನ್
ನಾವ್ ಮಟನ್ ಸಾರು ಮಾಡಂಗ ಇಲ್ರರಿ ನಮ್ಮ್ ಮನಾಗ ಸಾರು ತಿನ್ನಂಗಿಲ್ಲ ಮಟನ್ ಮ ಮಟನ್ ಚಂದಾಗ ತೊಳಿಬೇಕ್ರಿ ಅದೇ ಅಂದ ತೊಳೆದ್ ಮಟನ್ ತೊಳೆದು ಕುಕ್ಕರ್ನ ಹಾಕಿ ಆರ್ ಅರ್ಶ್ನಉಪ್ಪು ಎಣ್ಣೆ ಹಾಕಿ ಇದು ಮಾಡ್ಕೊಂತಣ ಕುದಿಸತೇನ ಅದನ್ ಮಟನ್ ಕುದಿಸಿ ಆಮೇಲೆ ಅದಕ್ಕೂ ಈ ಈ ಕಡೆ ಉಳ್ಳಾಗಡ್ಡಿ ಟಮಾಟಿ ಚಕ್ಕಿ ಲವಂಗ ಮ್ಮ ಬಳ್ಳುಳ್ಳಿ ಅಲ್ಲ ಎಲ್ಲಾ ಹುರ್ಕೊ ಎಲ್ಲ ಸೇರೆ ಹಕೊಂಡ ಪ ಮಾಡ ರುಬ್ ನ್ ಅದನ್ ರುಬ್ಬಿ ಇ ಚಿಕ ಮಟನ್ ಬೆಂದಿರ್ತೈತಲ್ಲ
ಹ್ಮ್ ಹಾ ಹಾ
ಬಂದಿದ್ದ ಹಾಕ್ತೇನ್ರಿ ಕೊಬ್ಬರಿ ಹಾಕಂಗಿಲ್ರಿ ನಾನು
ಕಲ್ಲ ಚಲೋ ಆಗ್ತತ್ ರೀ ಗ್ರೇವಿ
ಗ್ರೇವಿ ಮಸ್ತ್ ಆ ಕೇತ್ರಿ
ಏನೇನ್ ಹಾಕಿದ್ರ ಹೇಳ್ರಿನು ಉಳ್ಳ ಪಸ್ಟ್ ಉಳ್ಳಾಗದ್ದಡಿ ಹ್ಮ್
ಕಲ್ ಕೊಯ್ದ ಕೊತ್ತಂಬರಿ ಅಲ್ಲ ಬಳ್ಳುಳ್ಳಿ ಚ ಕೀ ಲವಂಗ್
ಹ್ಮ್
ಎಲ್ಲಾ ಹಾಕಿ ಉರ್ಕೊಳ್ಳೋದು
ಹೂನ್ ರೀ
ಪ್ರಷ್ಟು ಎಲ್ಲ ಹರ್ಕ್ ಹರ್ಕೊಂಡು ಮಿಕ್ಸರ್ಗೆ ಮಿಕ್ಸರ್ನನಾಗ
ಹ್ಮ್
ಹಾ ಮಿಕ್ಸರ್ ನ ಹಾಕುದ್ರಿ ಅದು ಪೇಸ್ಟ್ ಮಾಡುದ ಇಧು ಬೆನ್ಸಿರ್ತೇವಲ್ ಮಟನ್
ಹ
ಬೆನ್ಸಿದಾಗ ಅದಕ್ ಇದು ಮಾಡೋದು ಹ್ಮ ಅದಗ ಪೇಸ್ಟ್ ಹಾಕೋ ಹಾಕಿ ಮತ್ ಮೂರ್ ನಾಕ ಪಿಸಲ್ ಕು ಕುೂಗ್ಸುದ್ರಿ ಕುಗ್ಸರ ಖಾರ ಉಪ್ಪು ಹಾಕಿ ಕುದ ಕುದಸಿದ್ರೆ ಮಸ್ತ್ ಆಕೈತ್ರಿ ಅಷ್ಟ ಭತ್ತಂಗ ಮಾಡಿ ಕೊಡ್ಬೇಕಕ್ು ನಾವವು ನಾವ್ ಹಿಂಗ ಮಾಡ್ತಳಿ
ಒಟ್ ಚಲೋ ಆಗ್ತೇತ್ರಿ
ಹ್ಮ್ ಚಲ ಆಕೇತಿ
ಹ್ಮ್ ಚಲೋ ಕೊಬ್ಬರಿ ಹಾಕಲ ಮಾಡ್ತೀರಿ ನೀವು
ಟ್ರೈ ಮಾಡ ಹ ಮಸ್ತ್ ಆಕೇತ್ರಿ
ಹೌದನ್ರಿ ನಾಾವವು ಕೊಬ್ಬರಿ ಹಾಕ್ತೆೇವೆ ನಾವ್ ಎಲ್ಲದಕ್ಕೂ ಕೊಬ್ಬರಿ ಹಾಕ್ತೆೇವೆ
ನಮ್ಮ್ ಮನ್ಯ ಕೊಬರಿ ಇಕರ್ ಚೆನ್ನಾಗಿಲ್ರಿ ಹ್ಮ್್ಮ ಚೆನ್ನಾಗಿಲ್ರಿ ಯದ ಚೊಲೋ ಆಕ್ಯದ ಒಂದ್ಸಲ ಟ್ರೈ ಮಾಡ್ರಿ ಈ ಕೊಬ್ಬರಿ ಇರಂಗಿಲ್ಲ ಈಗ ಅದ ಹ್ಮ ಹಂಗ ಮಾಡ್ಕೊ ತಿಂತೇವ ನಾವು
ಹೌದೇನ್ರಿ ಪ್ರತಿಯೊಬ್ಬರ ಮನಾಗನ ಮಟನ್ ಎಡಿ ಹಿಡ ಲ್ಲ ಬ ಮೊಹರಮಗೆ ಪ್ರತೊಂದು ದು ಮನ್ಯಾಗ ಇದನ್ನ ಹಿಡಿತಾರೀ ಹೇಳಡಿ ಹೌದನ್್ರರಿ ಬಲಿ ಮಾಡ್ತೀರ ಹಲೋ
ಹಲೋ
ಮಾಡ್ದಿ ಮಾಡ್ತೇರ ಏನ್ೀ ಹಲೋ ಹಲೋ ಮಾಡನೇದು ಮಾಡ್ತೇರೇನ್ರಿ ಹಲೋ ಹಲೋ ಹಲೋ ಹಲೋ ಹಲೋ ಮಾಡ್ದಗ ಮಾಡ್ತೀರೇನ್ೀ